ನಮಸ್ಕಾರಾ
ನಮಸ್ಕಾರ ಹೇಗಿದ್ದೀರಾ
ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ
ಹಾ ಚೆನ್ನಾಗಿದ್ದೇನೆ
ಏನ್ ಮಾಡ್ತಿದ್ರಿ
ನಾವು ಮಲ್ಲಿಗಿದ್ದೀವಿ ನೀವ ಏನ್ ಮಾಡ್ತಿದ್ದೀರಾ
ನಾವು ಹಂಗೆ ಊಟ ಮಾಡ್ಕೋತಿದ್ವಿ ಊಟ ಆಯ್ತಾ ನಿಮ್ದು
ಆಯ್ತು ನಿಮ್ದೇ
ನಮ್ದು ಊಟ ಚಪಾತಿ ಅನ್ನ ಸಾಂಬಾರು ನಿಮ್ದು
ನಮ್ದು ಅನ್ನಾ ಸಾರು
ಹೇಳಿ ನಿಮ್ಮ ಪರೀಕ್ಷೆ ಹೇಗಾಯ್ತು
ನಮ್ಮ ಪರೀಕ್ಷೆ ಚೆನ್ನಾಗ ಆಯ್ತು ಹ ಸ್ವಲ್ಪ ಕಷ್ಟ ಕೊಟ್ಟಲ್ರು ಸ್ವಲ್ಪ ಪೇಪರ್ಸ್ ನಾ ಅಂದ್ರೆ ಪ್ರಶ್ನೆ ಪತ್ರಿಕೆನ ಸ್ವಲ್ಪ ಕಷ್ಟ ಕೊಟ್ಟಿದ್ರು
ಹ್ಮ್
ಹ್ಮ್ ಅದು ಎಲ್ಲಾ ಬಡೆದಿದ್ದೀನಿ
ಹ್ಮ
ಹ್ಮ್ ಪಾಸ್ ಆಕ್ತೀನಿ
ಹ್ಮ ಬಿಡಿ ನೀವು ಒಬೀರ ತುಂಬಾ ಚೆನ್ನಾಗಿ ಓದುತ್ತೀರಾ ಎಂದು ಕೇಳಿದ್ದೇನೆ
ಯೋ ಹಂಗೇನಿಲ್ಲ ನೀ ನೀವ್ ಹೆಂಗ್ ಬರದ್ರಿ
ನಾವು ಚೆನ್ನಾಗ್ ಬರ್ದವಿ ಹೌ
ಎಷ್ಟ ದಿನ ರಜಾ ಕೊಟ್ಟಿದ್ದಾರೆ
ನಮ್ಗೆ ಸುಮಾರು ಒಂದು ಹತ್ತು ದಿನ ಅಷ್ಟು ಕಾಲರಜೆ ಕೊಟ್ಟಿದ್ದಾರೆ ಅಷ್ಟೇ
ಉದಬೋಧ ನಮಗೆ ನಮಗ ಅಷ್ಟನೆ ಹದ್ಿನೈದು ದಿನ ಮನಗ ಏನುೂ ಹೋಗಲ್ಲ ನೀವು
ಹೋಗ್ತೀವಿ ನೀವ ಹೋಗಣ
ಚೆ ನಾನಣ
ನಿಮ್ಮ ಕುಟುಂಬರನ್ನು ನೋಡಿ ಎಷ್ಟು ದಿನ ಆಯ್ತು ಹ್ಮ
ಅವ್ರನ್ನ ನೋಡಿ ಆತ ಈಗ ಎಲ್ಲಿ ಪರೀಕ್ಷೆ ಇತ್ತಲ್ಲಾ ಹೋಗಿರ್ದಿಲ್ಲ ಡ್ ನೋಡದಾದ್ರೆ ಒಂದ್ ತಿಂಗ್ಳೇ ಆಯ್ತು ಹ ಅವರು ಯಾವಾಗ ಬರ್ತಯ ಯಾವಾಗ ಬರ್ತಯ ಅಂತ ಕೇಳ್ತಿಿರ್ತಾರೆ ಕರೆ ಮಾಡ್ದಾಗೆಲ್ಲ
ಹ್ಮ್ ನಿನಗೆ ಹೇಗ ಅನ್ಸುತ್ತೆ ಅವಾಗ
ಹ್ಮ ಬೇಜಾರಗುತ್ತೆ ನನ್ಗೂ ಹೋಗ್ಬೇಕ ಅನ್ಸುತ್ತೆ ಮನೆಗೆ ತ್ತ ಏನ್ ಎಕ್ಸಾಮ್ ಸರ್ ನಿನ್ ಮಗ್ಯಕ ಬಂದಿದ್ಯಲ್ಲ ಮುಗೋಸು ಹಕೊಂಡಿ ಹೋಗ್ಬೇಕ ಮನೆಗ್ ಹೋಗ್ ಬರ್ಬೇಕು ನಂಗು ನ ಮನೆ ನೋಡಂಗಗಿದೆ ಅವ್ರಗು ನಂಗ ನೋಡಂಗಿದೆ ಓ ಬರಬೇಕಕ್ಕು ಹ್ಮ್ ನೀನು ಯಾವಾಗ ಹೋಗಿದ್ದೆ
ನಾನು ಪರೀಕ್ಷೆಗೆ ಮುಂಚೆ ಹೋಗಿದ್ದೆ
ಹ್ಮ ಪರೀಕ್ಷೆದಾಗ ಎಲ್ಲಿ ಹೋಗಕ ಆಗಲ್ಲ ಅಲ್ವಾ
ಹ್ಮ್ ಮನೆಗೆ ಹೋದ್ರೆ ಮತ್ತೆ ಓದಕ್ ಮನ್ಸ ಅ ಆಗಲ್ಲ ಅದಕ್ಕೆ ಹೋಗಲ್ಲ
ಹ್ಮ್
ಮತ್ತೆ ಇವಾಗ ಕಾಲೇಜ್ ಇತ್ತ
ಹ್ಮ್ ಕಾಲ ಆತತ್ತು
ಇಿತಾ
ಹ್ಮ್ ಹೇಗಿದೆೇ ನಿಮ್ಮವಸತಿ
ನಮ್ಮ ವಸತಿ ಚೆನ್ನಾಗಿದೆ ಹ್ಮ್ ಸತಿ
ಹ್ಮ್ ಆಹಾರ ಹೇಗ್ ಕೊಡ್ತಾರೆ
ಖಾರ ಕೊಡ್ತಾರ ಖಾರ ಮಾಡ್ತಾರ
ನಿಮ್ಗೆ ಹೇಂಗ ಮಾಡ್ತಾರೆ ಅಂತ ಕೇಳ್ತಿದ್ದೀನಿ
ನಮಗ ಏನ್ ಮಾಡ್ತಾರೆ ಅಂತಾನ ನು ಅಂದ್ರೆ ಪ್ರತಿದಿನ ಒಂದೊಂದ ತರ ನಾಷ್ಟ ಮಾಡ್ತಾರೆ ಮತ್ತೆ ಗದ್ಯರ ಊಟ ಸಂಜೆ ನೇ ಏನಿರುತ್ತೆ ಚಪಾತಿ ಅನ್ನ ಸಾಂಬಾರ
ಹ್ಮ್ ಇವತ್ ಕ್ಲಾಸ್ ಅಲ್ಲಿ ಸ ಎಜುಕೇಶನ್ ಮತ್ತು ಸ್ಕಿಲ್ಸ್ ಬಗ್ಗೆ ಹೇಳಿದ್ರಲ್ಲ ಅದನ್ ಕೇಳಿ ಸ್ವಲ್ಪ ಯೋಚನೆ ಆಯ್ತು
ಹೌದೌದು ನಿಜ ಹೇಳ್ಬೇಕಾದ್ರೆ ಆ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಇತ್ತು ಈಗ ಓದಿದ್ಗಿಂತ ಕೌಶಲ್ಯಕ್ಕೂ ಎಷ್ಟು ಎಷ್ಟು ಮಹಾತ್ಮ ಇದೆ ಮಹಾತ್ಮ ಹ ಇದೆ
ಹ್ಮ್ ಆದ್ರೆ ಅವರಗೆ ಇನ್ನು ಮಾರ್ಕ್ಸ್ ಇದ್ದಾರೆ ಸಾಕು ಅಂತ ಸ
ಮಾರ್ಕ್ಸ್ ಮುಖ್ಯ ಆದರೆ ಮಾರ್ಕ್ಸ್ ಮಾತ್ರ ಇದ್ದರೆ ಸಾಲಲ್ಲ ಆಹ ಕೆಲ್ಸವು ಮಾಡಿ ಮಾಡ್ಕೊಂಡು ಸಮ ಸಮಸ್ ಜನರ ಜೊತೆ ಮಾತಾಡೋದು ರೀತಿ ಮತ್ತೆ ಸಾಮಾನ್ಯ ಬಂದಾಗ ಬಂದಾಗ ಅದನ್ನು ಹ್ಯಾಂಡಲ್ ಮಾಡ್ಬೇಕನ್ನೋದು ಕೂಡ ಮುಖ್ಯ ಹ
ಹೌದು ಇಂಟರ್ವ್ಯೂ ನಲ್ಲಿ ಕೂಡ ಅದನ್ನೇ ನೋಡ್ತಾರೆ ಅಲ್ವಾ
ಹೌದೌದು ಖಂಡಿತ ಕೆಲವರಿಗೆ ಒಳ್ಳೆ ಮಾರ್ಕ್ ರುತ್ತೆ ಆದರೆ ಆತ್ಮವಿಶ್ವಾಸ ಇರಲ್ಲ
ಹ್ಮ್
ಕೆಲವರಿಗೆ ಮಾರ್ಕ್ಸ್ ಕಡಿಮೆ ಇದ್ದರೂ ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ ಅಂತವರಿಗೆ ಒಳ್ಳೆ ಅವಕಾಶ ಸಿಗುತ್ತೆ
ಹ್ಮ್ ಈಚ ಅದು ಅವರ ಆದೋಷ್ಟ ಹಾಗಿದ್ರೆ ಕಾಲೇಜ್ ನಲ್ಲಿ ಓದುವಾಗ ಏನೇನ್ ಕಲಿತಿರ್ಬೇಕು
ಓದಿನ ಜೊತೆ ಇಂಗ್ಲಿಷ್ ಮಾತನಾಡೋದು ಕಲಿಬೇಕು ಮತ್ತೆ ಆ ಕಂಪೂ ಕಂಪ್ಯೂಟರ್ ಕೌಶಲ್ಯ ಕಲಿಬೇಕು ಪ್ರೋಗ್ರಾಮಿಂಗ್ ಕಲಿಬೇಕು ಟೀಮ್ ಜೊತೆ ಕೆಲಸ ಮಾಡೋದು ಇವೆಲ್ಲವವನ್ನು ಕಲಿಬೇಕು ಪ್ರೆಸೆಂಟೇಷನ್ ಕೂಡ ಪ್ರೆಸೆಂಟೇಷನ್ ಮಾಡೋದು ಹೆಂಗೆ ಎಂತ ಕಲಿಬೇಕು ಮತ್ತೆ ಅಲ್ಲಿ ಇಂಟರ್ವ್ಯೂ ಜಾಸ್ತಿ ಇದೆ ಅವ್ರ ಜೊತೆ ತಾನ ನಾವು ಸಂಭಾಷಣೆ ಮಾಡೋದು ಧೈರ್ಯದಿಂದ ಮಾತ್ರ ತೊಡೋದೆಲ್ಲ ಹೆಂಗೆ ಅಂತ ಕಲಿಬೇಕು
ಹ್ಮ್ ಹೌದು ನಿಜ ನನಗೆ ಜನರ ಮುಂದೆ ಮಾತಾಡೋಕ್ಕೆ ಸ್ವಲ್ಪ ಭಯ
ಅದು ಎಲ್ಲರಿಗೂ ಇದ್ದೇ ಇರುತ್ತೆ ದಿನಾಕ್ಕೆ ಸ್ವಲ್ಪ ಅಭ್ಯಾಸ ಮಾಡಿದ್ರೆ ನಿಧಾನವಾಗಿ ಕಡಿಮೆ ಆಗುತ್ತೆ ಹ
ನಿನ್ಗೆ ನೀನ್ಗ ಅಭ್ಯಾಸ ಮಾಡ್ತೀಯಾ
ಕನ್ನಡಲ್ಲದೆ ರೋ ಶನನ್ನಾದರೂ ಕಡಿಮೆ ಮುಂದೆ ಕನ್ನಡಿ ಮುಂದೆ ನಿಂತು ಮಾತ್ರ ತ ಆಡ್ತೀನಿ
ಹ
ಕೆಲೊಮ್ಮೆ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿ ಕೇಳ್ತೀನಿ ಆಗ ತಪ್ಪುಗಳನ್ನು ಗೊತ್ತಾಗುತ್ತೆ
ಹ್ಮ್ ಅದು ಒಳ್ಳೆಯೆ ನಾನು ಕೂಡ ಟ್ರೈ ಮಾಡ್ತೀನಿ
ಖಂಡಿತ ಮಾಡು ಮೊದಲಿಗೆ ಸ್ವಲ್ಪ ವಿಚಿತ್ರ ಅನಿಸಿದರೂ ನಂತರ ಅಭ್ಯಾಸ ಆಗುತ್ತದೆ
ಹ್ಮ್ ನೀಚ ಹೌದು ಈಗ ಎಲ್ಲವೂ ಎ ಐ ಕೋಡಿಂಗ್ ಅಂತ ಹೇಳ್ತಾರೆ ಅವನ್ನೆಲ್ಲಾ ಕಲಿಯಬೇಕು ಎಲ್ಲವನ್ನೂ ಒಮ್ಮೆಲೆ ಕಲಿಯಬೇಕು ಅಂತಿಲ್ಲ ಆದ್ರೆ ನಮ್ಮ ಶ್ರಮಕ್ಕೆ ಬೇಕಾದ ಕೌಶಲ್ಯಗಳನ್ನು ಕಲಿಬೇಕು ಬಸ ತಂತ್ರಜ್ಞಾನ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ರೆ ಸಾಕಷ್ಟು ಉಪಯೋಗ ಆಗ್ತೈತೆ ಅಲ್ಲ ತುಂಬಾ ವಿಷಯ ಕಲಿಬೇಕು ನಾವು
ಹೌದು ಸಮಯ ಸಾಕಾಗಲ್ಲನ್ನು ಫೀಲಿಂಗ್ ಬರುತ್ತೆ
ಹ್ಮ್ ಸಮಯ ಎಲ್ರಿಗೂ ಒಂದೇ ಅದನ್ನ ಹೇಗೆ ಬಳಸ್ತೀವಿ ಅನ್ನೋದು ನಮ್ಮ ಮೇಲೆ ಇರುತ್ತೆ
ಹೌದು ನಿಜ ನಿಜ ನಾನು ಕೆಲವೊಮ್ಮೆ ಮೊಬೈಲ್ ನೋಡ್ತಾ ನೋಡ್ತಾ ತು ತುಂಬಾ ಸಮಯ ಕಳೆಯುತ್ತೇನೆ. ಆದರೆ ದೊಡ್ಡ ಅದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಓದುವಾಗ
ನೋಟಿಫ್
ಫಿಕೇಷನ್ ನೋಟಿಫಿಕೇಶನ್ ಆಫ್ ಮಾಡಿದ್ದೇ ಸಾಕಷ್ಟು ಸಮಯ ಉಳಿಯುತ್ತದೆ.
ಹ್ಮ್ ಅದು ನಿಜ ನಾವು ಬರಿ ಮೊಬೈಲ್ ನೋಡ ತಿನಿ ನಿನ್ನ ದಿನಚರಿ ಹೇಗಿರತ್ತೆ?
ಬೆಳಗ್ಗೆ ಬೇಗ ಎದ್ದು ಕೂಡಲೇ ಹ ಪ್ರಯತ್ನ ಮಾಡ್ತೀನಿ ಸ್ವಲ್ಪ ವ್ಯಾಯಾಮ ಮಾಡ್ತೀನಿ. ನಂತರ ಓದು ಮತ್ತೆ ಸಂಜೆ ಒಂದ್ ಗಂಟೆ ಆ ಹೊಸ ದನ್ನ ಕಲಿತೀನಿ ಹೊಸ ಹೊಸ ವಿಷಯಗಳನ್ನ ಕಲಿಯೋಕೆ ಪ್ರಯತ್ನ ಪಡ್ತೀನಿ.
ಹ್ಮ್.
ಮತ್ತೆ ಪ್ರತಿದಿನ ಹೊಸದನ್ನು ಕಲಿಯೋದು ಕಷ್ಟ ಅಲ್ವಲ್ಲ.
ಹ್ಮ್ ದೊಡ್ಡ ವಿಷಯಕ್ಕಲಿ ಬೇಕಂತಿಲ್ಲ. ಒಂದು ಸಣ್ಣ ಪದ ಒಂದು ಸಣ್ಣ ಪ್ರೋಗ್ರಾಮ್ ಒಂದು ಸಣ್ಣ ಐಡಿಯಾ ಇದ್ರೆ ಸಾಕು. ಫಲ್ ಫೇಲ್ ಆದಾಗ ತುಂಬ ವಿಚಾರ ಆಗುತ್ತೆ.
ಹೌದು ಸಹಜ ಆದರೆ ಎಲ್ಲ ನಿಜ ಆ ನಿಲ್ಲ ನಿಲ್ಲಬಾರದು. ಫೇಲ್ ಆದ್ರೆ ಏನು ತಪ್ಪಾಯ್ತು ಅಂತ ನೋಡಿ ಮತ್ತೆ ಪ್ರಯತ್ನ ಮಾಡ್ಬೇಕು. ನಿನಗೂ ಯಾವಾಗಾದರೂ ಹೀಗೆ ಆಗಿದೆಯೇ?
ಹ್ಮ ಇಲ್ಲ ಬಟ್ ನನಗೆ ಅದರ ಬಗ್ಗೆ ಅರಿವಿದೆ. ಸೊ ಅದಕ್ಕ ಅದಕ್ಕೆ ನಾನು ಹೆಚ್ಚು ಅಭ್ಯಾಸ ಮಾಡುತ್ತೇನೆ ಮುಂದಿನ ಬಾರಿ ಚೆನ್ನಾಗಿ ಆಯತು ಚೆನ್ನಾಗ್ ಬರಿತೀನಿ. ಆದ್ರೆ ನಿರಂತರ ಅಭ್ಯಾಸ ವನ್ನುಸ್ ಅಭ್ಯಾಸನೇ ಯಸ ಯಶಸ್ಸಿನ ಗುಟ್ಟು.
ಹೌದೌದು. ಒಂದೇ ದಿನದಲ್ಲಿ ಯಾರು ಯಶಸ್ವಿ ಆಗಲ್ಲ. ಹಾ ಪ್ರತಿದಿನ ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡಿದರೆ ಸಾಕು.
ಹ್ಮ್.
ಬೈ ಗುಡ್ ನೈಟ್ ಧನ್ಯವಾದಗಳು.
ಧನ್ಯವಾದ.